ಹಲೋ
ವಿನಯವರು ಕೇಳಸ್ತಿಲ್ವಾ
ಹಲೋ ಇವ ಹ ಇದು ಹ ಹಾ ಇದ ಹನಾ ಇವಾಗ ಕೇಳ್ತದನಾ ಹಾ ಹೇಳಿ ಹೇಳಿ ಹೇಳ್ಬೇಕಲ್ಲ ನೀವು ಆರಾಮ್ದೀರಾ
ಹಾ ನಾವು ಆರಾಮಿದೀವಿ ದಾವಣಗೆರೆ ಯಾವಗ ಹೋದ್ರಿ
ಈಗ ಆಲ್ರೆಡಿ ಬಂದ ಒಂದ್ ವಾರ ಆಯತು ಈ ವಾರ ಹ್ಮ ಅಯ್ಯೋ ಸಖತ್ ಬಿಸ್ಲಿದೆ ಅಲ್ಲಿ ಹೆಂಗಿದೆ ಬ್ಯಾಂಗ್ಳೂರ್ ಹೆಂಗಿದೆ
ಹಾ ಚೆನ್ನಾಗಿದೆ ಇದು ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್
ದಾವಣಗೆರೆ ಬೆಣ್ಣೆ ದೋಸೆ ಯಾಕೆ ಫೇಮಸ್ ಅಂದ್ರೆ ಆಬ್ವಿಯಸ್ಲಿ ಈ ಒಂದೊಂದು ಊರಿಗೆ ಒಂದೊಂದಂದು ಫೇಮಸ್ ಐಟಮ್ಸ್ ಅಂತ ಇರುತ್ತಲ್ಲ ಆ ರೀತಿ ನಮ್ ದಾವಣಗೆರೆ ಬೆಣ್ಣೆ ದೋಸೆೆಗೆ ಫೇಮಸ್ ಹೊಸು
ಹ ಅದೇಂಗ ನೀವು ಒಂಗ ಅಶ ಜನ ಬೆದ
ಹಾ ಮಸ್ತ್ ಮಾಡ್ತೀವಿ ಸಕ್ಕತ್ಗಿರುತ್ ನಮ್ದು ಬನ್ನಿ ಒಂದ ಇಲ್ಲ ಒಂದ್ಸತಿ ದಾವಣಗೆರೆ ಬನ್ನಿ ನಾನೇ ಬೆಣ್ಣೆ ದೋಸೆ ಕೊಡಿಸ್ತೀನಿ
ಎಲ್ಲ ದಾವಣಗೆರೆಡೆ ಫೇಮಸ್
ಕೊಟ್ಟೂರೇಶ್ವರ ಅಂತ ಹಾ ಇದು ಬಾಯ್ಸ್ ಹಾಸ್ಟೆಲ್ ಡೆಂಟಲ್ ಕಾಲೇಜ್ ರೋಡು
ಹಾ ಹಾ ಅಲ್ಲಿ ಬರುತ್ತಾ
ಅಲ್ಬರುತ್ತೆ
ಎಷ್ಟಿದೆ ಒಂದು ಪ್ಲೇಟು
ಮೇಬ ಬಿ ಎಪ್ಪತ್ತು ರೂಪಾಯಿ ಸೆವೆಂಟಿ ರುಪೀಸ್ ಅನ್ಕೋತೀನಿ
ಸೆವೆಂಟಿ ರು ಪಿಸಸ್
ಹಾ ಬಟ್ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಹಾ ಹೌದು
ಹಾ ಹಾ ಹಾ
ಬನ್ನಿ ಯಾವಾಗಾದ್ರು
ಬರೋಣ ಬರೋಣ ಯಾವಾಗಾದ್ರೂ ಬರೋಣ ತಿನ್ನೋಣ ದೋಸೆನಾ
ಹಾ ಹೌದು ತಿಳ್ ಕಕೋಬೇಕು ಯಾವ್ದ ಯಾವ್ದು ಯಾವ್ದೇದಕ್ ಫೇಮಸ್ ಅಂತ
ಹ್ಮ್ ಹ್ಮ್ ನಮ್ದಾಸ್ನಂಗರತ್ರ ಯಾವ್ದ ಇಲ್ವಲ್ಲ ಫೇಮಸ್
ನಿಮ್ದ ಹಾಸನ ನಿಮ್ದ ಹಾಸನ ಏನಕ್ಕಿದೆ ಬಲ್ಕುಲ್ ಹಾ ಬರಿ ಮುದ್ದೆ
ಏನ್ರೀ ಬರೀ ಮುದ್ದೆ ಅಂತ ಇಷ್ಟು ತಾಸಸ್ತಾರ ಹೇಳ್ತಾರಾ
ಇಲ್ಲ ಹಂಗ ಹೇಳಿಲ್ಲ ಮುದ್ ನಾವ್ ತಿನ್ನಲ್ವಲ್ಲ ಅದಿಕ್ಕೆ ಹೇಳ್ತಾ ಇದ್ದೀವು ಬಟ್ ಆ ನೀವ್ ತಿನ್ಂತೀರಲ್ಲ ಅದಿಕ್ಕೆ ಅದಕ್ಕೆ ಹೇಳಿದೆ
ಹ್ಮ್ ಹ್ಮ್
ಹ
ಮತ್ತೆ ಇನ್ನೇ ಸಂತ್ಸರ ಹೆಂಗ್ ನಡತಿದೆ ಜೀವನ
ನಡೀತಿದೆ ಹಂಗಂಗೆ ಪರವಾಗಿಲ್ಲ ಚನ್ನ ನಡೀತಿದೆ ಇವಾಗ ಒಂದ್ ಮಟ್ಟಿಗೆ
ಇವಾಗ ಏನ್ ಮಾಡ್ಕೊಂಡಿದೀ್ರಿ ಹೇಳಿ
ಇವಾಗ ನಂದು ಲೈಕ್ ಇಷ್ಟು ದಿನ ಬೇರೆ ಲೈಕ್ ಬ್ಯಾಂಗ್ಳೂರ್ಲ್ಲಿ ಕಮ್ಮಿ ವರ್ಕ್ ಮಾಡ್ತಿದ್ದ
ಇವಾಗ ಇಲ್ಲಿ ದಾವಣಗೆರೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ಬೇಕಂತ ಹ ಡೆಮೊ ಎಲ್ಲ ಕೊಟ್ಟು ಬಂದಿದ್ದೀನಿ ಸೊ ಮೇ ಫಸ್ಟ್ ಇಂದ ಹೋಗ್ಬೇಕು
ಮೇ ಫಸ್ಟಿಂದ ಹೋಗ್ತರಾ ಹ್ಮ ಹಾ
ವರ್ಕಿಗೆ ಟೀಚರ್ ಆಗಿ
ಟೀಚರ್ ಆಗ ಹಾ ನಿಮ್ದು ಬಿ ಎಡ್ ಮುಗೀತಾ
ಹಾಂ ಬಿ ಎಸ್ಸ ಬಿ ಎಡ್ ಆಗಿದೆ ಎಂ ಎಸ್ಸ ಮಾಡ್ತಾ್ದೀಿ
ಹೌದಾ ಹ್ಮ ಹ್ಮ್ ಹ್ಮ್
ಹೌದು ಮುಂದೆ ಹೇಳ್ಬೇಕು ನಿಮ್ದು ಎಕ್ಸಾಮು ಆಯ್ತಾ
ನಮ್ದು ನಡೀಿತಾ ಇ್ದ ಕಣ್ರಿ
ಹ್ಮ್ ಹೆಂಗ ಹೆಂಗ್ ನಡೀತದೆ ಪ್ರಿಪರೇಷನ್ ಹೆಂಗ್ ನಡೀತಿದೆ ಪ್ರಿಪರೇಷನ್ ಅಂದ
ಅಷ್ಟ ಕಷ್ಟ ನಡಿತಾ ಇದೆ ಅಷ್ಟೇ ಏನ್ ಚೆನ್ನಾಗ್ ನಡಿತಾ ಇಲ್ಲಾ
ಯಾಕೆ ಯಾವಾಗಿದೆ ಎಕ್ಸಾಮ್ ಮೇ ಟ್ವೆಂಟಿ
ಹಾ ಅಷ್ಟಗಿದೆ ನಾವ್ ಇನ್ನ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅನ್ಸೈತಿ
ರೆ ಇವಾಗೇನ್ ಟೆಸ್ಟ್ ಎಲ್ಲ ಅಟೆಂಡ್ ಆಗ್ತಾ ಇದ್ದೀರಾ
ಟೆಸ್ಟ್ ಏನಿಲ್ಲ ಬಟ್ ನಡೀತಾ ಇದವಿ ನೋಡ್ದಕ್ು
ಓಕೆ ಹಗೆ ಹಾಗೆ ಹಾಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಹೇಳ್ಬೇಕಲ್ಲ ನೀವೇ ಇಲ್ಲ ಇಲ್ಲ ಇನ್ನು ಲೇಟು ಇನ್ನು ಮೂರರಿಂದ ನಾಲ್ಕು ವರ್ಷ
ಇನ್ನ ಮೂರುಂದ ನಾಲ್ಕು ವರ್ಷ ಅಂದ್ರಿ ಇವಾಗ್ಲೇ ನಿಮಗಾಲ ಏಜ ಆಾಗಿದೆ
ತಾರು ಮೂವತ್ತಕ್ಕಾಗಣ ಅಂತ
ಹ್ಮ್ ಹ್ಮ್ ಹ್ಮ್
ಮತ್ತೆ ನಿಮ್ದು ಹಾ ನಿಮ್ಗೆ ಆರಾಮಾಗಿ ಓದ್ಕೋ ಾ ಎಂಜಾಯ್ ಮಾಡ್ಕೋತಾ ವರ್ಕ್ ಮಾಡ್ಕೋತಾ ಆರಾಮಾಗ ಇದಬಿಡೋಣ ಅಂತ
ಹಾ ಹಾ ನಿಮ್ ಮದುವೆಗೆ ಇವು ಬರಬೇಕು ಅಂದ್ರೆ ದಾವಣಗೆರೆ ಹೆಂಗ್ ಬರ್ಬೇಕು
ಬಸ್ಿಗೆ ಬರ್ಬೇಕಾಗತ್ತೆ ಟ್ರೈನು ಇದೆ ಬಟ್ ಟ್ರೈನ್ ಇದೆ ಬಟ್ ಟ್ರೈನ್ ಕಿಂತ ಬಸ್ ಬೆಟರ್ ಅಲ್ಲ ಆಕ್ಚುಲಿ ಟ್ರೈನೇ ಬಿಟ್ಟಾರ ಹಂಗ್ ನೋಡೋದು ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಆರಾಮ ಮಾತಾಡ್ಕೊಂಡ್ ಬರ್ಬೋದು ಬಟ್ ಬಸ್ಸು ನಮಗ್ ಬೆಟ್ಟರ್ ೌ ಟ್ರೈನ್ ಒಂದು ಫೋರ್ ಅವರ್ಸ್ ಆಗುತ್ತೆ
ಫೋರ್ ಅವರ್ಸ್ ಜರ್ನಿನ
ಹಾ ಫೋರ್ ಅವವರ್ಸ್ ಜರ್ನಿ ಬನ್ನಿ ಹ ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಆಮೇಲ್ ತ ಅವಣಗೆರ
ಹಂಗಿದಾರ ಊಟ್ ನಿಮ್ದು
ಹ ನಂಗದು
ಬರೋಣ ಬರೋಣ ಯಾವ್ಲಾದ್ರೂ ಬರೋಣ ಸಮಯ ಸಿಕ್ಕಾಗ
ಸರ್ ಬನ್ನಿ ಬನ್ನಿ ಆರಾಮಾಗಿ ಬನ್ನಿ ಎಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಬನ್ನಿ
ಎಕ್ಸಾಮ್ಸ್ ಎಲ್ಲ ಮುಗಸಿ ಬರ್ಲಿಂತರ
ಹಾ
ಏನ್ ಮಾಡಿಸಸ್ತೀರ ನಿಮ್ ಊರಿಗೆ ಬಂದ್ರ ದಾವಣಗೆರೆಗೆ ಬಂದ್ರ
ಬನ್ನಿ ನಿಮ್ಗ ಏನ್ ಸ್ಪೆಷಲ್ ಏನೇನ್ ಬೇಕೋ ಎಲ್ಲಾ ಮಾಡಿಸತೀವಿ ಎಲ್ಲ ಮಾಡಿಸತ ಏನೇನ್ ಬೇಕು ಖಾರ ಮಂಡಕ್ಕಿನೂ ಫೇಮಸ್ ಖಾರ ಮಂಡಕ್ಕಿನೂ ಮಾಡಿಸ್ತೀವಿ ಬೆಣ್ಣೆ ದೋಸೆ ಮಾಡಿಸ್ತೀವಿ
ಹ್ಮ್
ಬನ್ನಿ ಬನ್ನಿ
ಬರೋಣ ಬರೋಣ ಹಂಗಿದ್ರೆ
ಹ್ಮ್್ಮ ಮತ್ತಾ
ಹೇಳ್ಬೇಕ್ರಿ ನೀವ ನಿಮ್ ಫ್ರೆಂಡ್ಸ್ ಎಲ್ಲಾ ಹೆಂಗಿದಾರ್ರಿ
ಎಲ್ಲಾ ಆರಾಮಿದಾರೆ
ನಿಮ್ಮ್್ರ ಫ್ರೆಂಡ್ ಯಾರ್ದು ಮದ್ೆ ಇತ್ತಲ್ಲ ಅವ್ರದ್ದ ಯಾವಾಗ ಮದ್ವೆ
ಅವ್ರ್ದು ಮುಂದಿನ ತಿಂಗಳು ಆ ಮೇ ಎಂಟು ಒಂಬತ್ತು ಹತ್ತು ಅಂದ್ರೆ ಎಂಟನೇ ತಾರೀಕ ದೇವ ಕಾರ್ಯ ಒಂಬತ್ತು ಮತ್ತೆ ಹತ್ತು ಮದುವೆ
ಹಂಗ ಮದುವೆ ಓ ಹಂಗಾರ ನೀವು ದಾವಣಗೆರೆ ಬಿಡಾಂಗಿಲ್ಲ
ಇಲ್ಲ ಇಲ್ಲ ಇನ್ನು ಸದ್ಯಕ್ಕೆ ಇಲ್ಲ ಇಲ್ಲ ನಾನು ಇಲ್ಲೇ ವರ್ಕ್ ಮಾಡೋಳು ಇಲ್ಲೇ ಅಲ್ಲ ನಾನ ಇನ್ನು
ಹ್ಮ್ ಹ್ಮ್
ಹಂಗಾಗಿ ಇಲ್ಲೇ ಇರ್ತೀನಿ ಅವಳ ಮದ್ವೆ ಮುಂದಿನ ತಿಂಗಳಿದೆ
ಹ್ಮ್ ಹ್ಮ್ ನೀವೇಂದ್ರಿ ಕರೆಯೋದು ಅವ್ರ ಮದ್ವಿಗೆ
ಇಲ್ಲ ಅವಳು ಕರೀತಾಳೆ ಮೊನ್ನೆ ಎಲ್ಲ ಅನ್ಕೊಂಡಿದ ಮಾತಾಡ್ ಮಾತಾಡ್ಕೊಂಡಿದೀವಿ ಎಲ್ಲಾರನ್ನು ಕರಿಯೋಣ ಅಂತ
ಅಯ್ಯೋ ಇವಾಗ ಎಕ್ಸಾಮ್ ಟೈಮ್ಲ್ಲಿ ಯಾರು ಬರಲ್ಲ ಬಿಡಿ
ಇಲ್ಲ ಬಂದು ಹೋಗಿ ಹಂಗೆ ಒಂದ್ ದಿನಕ್ಕೆ
ಒಂದ್ ದಿನ ತುಂಬಾ ಇಂಪಾರ್ಟೆಂಟ್ ಈವಾಗ ನಮ್ಗೆ
ಇಲ್ಲ ಅದು ನಿಜ ಎಕ್ಸಾಮ್ ಎಕ್ಸಾಮ್ಸ್ ಇದೆ ಹತ್ರ ಬೇರೆ ಅದು ನಿಜ ಒಂದಿನ ತುಂಬಾನೆ ಇಂಪಾರ್ಟೆಂಟ್ ಬಂದಿ ಬಂದ್ ಹೋಗಿ ಏನಾಗಲ್ಲ
ನೋಡೋಣ ತಲ್ರಿ
ಹ್ಮ್ ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ
ಎಲ್ರು ಚೆನ್ನಾಗಿದಾರೆ ಕಣ್ರೀ
ನಿಮ್ಮ ಮನೆಲಿ ಎಲ್ಲಾ ಹೆೇಂಗಿದ್ದಾರೆ
ಮನೇಲ್ಲ ಎಲ್ಲರು ಚೆನ್ನಾಗಿದ್ದಾರೆ ಫ್ರೆಂಡ್ಸ ಎಲ್ಲ ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀವಿ
ಇಲ್ಲ ತುಂಬಾ ಚೆನ್ನ ಇದ್ದೀನಿ ಇವಾಗ
ಹ್ಮ ಈವ ಫುಲ್ ರಿಲೇಫ್ ಆಗ್ಬಿಟ್ಟಿದ್ರ ಹಂಗ್ರರೇ ಎಲ್ಲ ಟಾಕ್ಸಿಸಿಟ ಎಲ್ಲ ಹೊರಗೆ ಹಾಕಿ
ಎಲ್ಲಾ
ಎಲ್ಲ ಪೀಸ್ ಆಗಿದ್ದೀನಿ ಇವಾಗ ಅಂತ
ಹೌದು ಆರಾಮಾಗಿ
ಹಾ ಹಾ
ಮತ್ತೆ ಮತ್ತೆ ಏನ್ ಸಮಾಚಾರ
ಮತ್ತೆ ಬೆಂಗಳೂರು ಕಡೆ ಬರೋದು
ಬರ್ಬೇಕು ಮುಂದಿನ ವಾರ ಬರ್ಬೇಕಂತ ಇದ್ದೀನಿ
ಮುಂದಿನ ವಾರ ಯಾಕ ಬರ್ತೀರಾ ಮತ್ತೆ
ಹ ಬರ್ಬೇಕು ಅಲ್ಲೊಂದ್ ಸ್ವಲ್ಪ ಲೈಕ್ ನಾನು ಇದಿದ್ದು ರೂಮ್ ಇಂದು ಅಡ್ವಾನ್ಸ್ ಹಿಂದಿದ್ದು ಸ್ವಲ್ಪ ಸ್ವಲ್ಪ ಮಾತ್ ಮಾತು ಕಥೆ ಇದೆ
ಹ
ಸೊ ಅದು ಹ ರೂಮ್ ಎಲ್ಲ ವೇಕೆಂಟ್ ಆಯ್ತು
ಹಾ
ಕೀ ಒಂದು ಕೊಟ್ಬಿಟ್ಟು ಅವ್ರಿಗೆ ಅಗ್ರಿಮೆಂಟ್ ನನ್ನ ಹತ್ರ ಇದೆ ಅದು ಪೇಪರ್ ಕೊಟ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂದು ಬರೋದು ಅದಷ್ಟೇ ವಾಪಸ್ ಎಸ್ಟ್ ಇದೆ ಅದನ್ನ
ಹಾ ಹಾ ಹಂಗ ಎಲ್ಲಾ ಸೆಟ್ಲ್ಮೆಂಟ್ ಮಾಡಿಕೊಳೋಣ ಅಂತ ಬರ್ತೀರಾ
ಎಲ್ಲ ಮುಗಿಸಕೊಂಡು ಬಂದ್ಬಿಡ್ತೀನಿ
ಹಾ ಮದುವೆಗೀನ ಮುಂಚೆ ಬಂದ್ಬಿಟ್ಟು ಹೋಗ್ತಿರಾ ಅಂಗರೇ
ಹಾ ಮದ್ವೆಗ ನ ಮುಂಚೆ ಒಂದ್ ಬಂದ್ ಹೋಗ್ತೀನಿ ಆಮೇಲೆ ಇನ್ನೊಂದು ಮದ್ವೆ ಟೈಮ್ಲ್ ನನ್ಗೆ ಕೆಲ್ಸ ಅಂತ ಆಗಿರತ್ತಲ್ಲ ಸೊ ಹಂಗಾಗಿ ಬರಕ್ ಆಗಲ್ಲ ಆಮೇಲೆ ಯಾವಾಗಾದ್ರೂ ರಜೆಾ ನೋಡ್ಕೊಂಡು ಮತ್ತೆ ಬರ್ತೀನಿ ಬೆಂಗ್ಳೂರಿಗೆ ಅದರ ಮುಂದಿನ ತಿಂಗಳು ಒಂದು ಇನ್ನೊಬ್ಬರು ಫ್ರೆಂಡು ಇಲ್ಲ ಇಲ್ಲ ಆದದ್ರ ಮುಂದಿನ ತಿಂಗಳು ಇನ್ನೊಬ್ರು ಫ್ರೆಂಡನ್ ಬ ಮದ್ವೆ ಇದೆ
ಹಾ
ಸೊ ಅಲ್ಲ ಹೋಗ್ಬೇಕು
ಅಲೂಸ್
ಹಾ ಹಾ ತುಂಬ ಇಧ್ವೇ ಹೂ ಕೇಳ್ತೀರ ಅಲ್ಲ ಇಲ್ಲ ಇಲ್ಲ ಮಾಡ್ತೇನಿ ನಾನ್ ಬರದೆ ಬೆಂಗ್ಳೂರಿಗೆ ಹಗೆ ನಿಮ್ಮನ್ ಮಾತಾಡ್ಸಕ್ಕೆ ಹಾ ನಮಸ್ತೆ ನಮಗೊಸಕರ ಸಮಯ ಮಾಡ್ಕೊಂಡ ಹೌದು
ಹಾ ಹಾ ಹಂಗ
ಹೌದು
ಮತ್ತೆ ಇನ್ನೇಂದ್ರಿ ಊಟ ಏನ್ ಮಾಡಿದ್ರಿ
ಊಟ ಇನ್ನು ಮಾಡ್ಬೇಕು ಆಹ ನಮ್ಮ್ ಮನೇಯಲ್ಲಿ ಇವತ್ತು ಊಟ ಬಿಸಿಬಳೆ ಭಾತು
ಇಷ್ಟೊತ್ತಲ ಅಂದ್ರೆ ಬಿಸಿಬಳೆ ಬಾತ್
ಇವತ್ತು ಹಂಗೆ ಮಾಡ್ತಾ ಇದಾರೆ ಸುಮ್ಮ್ನೆ ಸ್ಪೆಷಲ್ ಆಗಿರ್ಲಿ ಅಂತ ಬಿಸಿ ಬೆಳ ಬಾತ್ ಮಾಡ್ತಾರೆ ಸ್ವಲ್ಪ ಬೆಳೆ ಬತು ಹಾ ಅದೊಂಥರ ಹ ರಾತ್ರಿ
ಫೇಮಸ್ ಅಂತ ಕಡೆ ಇದೆ
ಇಲ್ಲ ಅದು ಫೇಮಸ್ ಅದೆ ಮೇನ್ ಫೇಮಸ್ ಇದು ಸೊ ಯಾವಾಗಾದ್ರೂ ಅಪ್ರೂಪಕ್ ಮಾಡ್ತ ಮಾಡದಲ್ವಾ ಅದಕ್ಕೆ ಇದು ಫೇಮಸ್
ಹ್ಮ್ ಇವಾಗ ಬಿಸಿಬಳೆಬಾತ್ ತಿಂದು ಮಲ್ಕೋತಿರಾಹಗೆ
ಹೌದು ಬಿಸಿ ಬೇಳೆ ಬತ್ತು ಖಾರ ತಿಂದ್ಬಿಟ್ಟು ಮಲಗ್ ಬಿಡೋದಾರ ಆರಾಮಾಗಿ
ಹೌದಾ ಸರಿ ವಿನಯ ಅವರಂಗಾರೆ ತಿಂದು ಮಲ್ಕೊಳ್ಳಿ ಆರಾಮಾಗಿ
ಓಕೆ ರರಿ ಆಯ್ತು
ಓಕೆ ಬಾಯ್
ಓಕೆ ಬಾಯ್